ಹಾ ಆರಾಮದೇ ನೋಡು ತನಿ ಆರಾಮಾದಿಯೇ
ಹ್ಮ್ ಆರಾಮದನ್ ನೋಡಿ
ಹ್ಮ್ ನಾನಾ ಹಚ್ಚಾಕಿದ್ದ್ ನಾ ಊಟ ಅದು ಆತ ಅತ್ವಾ ಇನ್ ಮೇಲೆ ಹಂಗ ಕುಂತಿದ್ನ
ಹುನ್ರಿ ಏನ್ ಅಪರೂಪಕ್ಕೆ ಅಪ್ ಅಪುರೂಪ ಕೆ ಹಚ್ಚಿರಕ್ಕ
ಅದ ನಿಂದ ನೆನಪ ಬಂತ ಫೋನ್ ಅದಕ ತಡಿ ಈಕಿ ಏನ್ ಮಾಡತಾಳ ಅನ್ಕೊಂಡತಿದ್ದೆ ನೀನ ಫೋನ್ ಹಚ್ಚಿಬಿಟ್ಟಿ ನೋಡ
ಹೌದು ನಾಕ್ಕ ಹಾ ಹೇಳ್ರಕ್ಕ ಏನಕ್ಕ
ಓಹೋ ಆದ ಪಂಡರಪುರಕ್ಕೆ ಹೊಂಟಾವೆ ಅದಕ್ಕ ಬರ್ತಿರೇನ ಅಂತ ಹೇಳಿ ಹಚ್ಚಿದ್ದೇ ನಮ್ಮ ಮನೆಯವ್ರದ್ದು ವಾರ ಅಲ್ಲ ಅದ್ಕ ಏಕಾದಶಿ ತ್ತ ಆಷಾಡ್ ಏಕಾದಶಿಗೆ ನಾವು ವಾರಿ ನಮ್ಮ ಮನೆಯವರು ಸಂತ್ರದಾರ
ಹ್ಮಕ್ಕ
ಪೊಂಡ್ರ ಪುರ್ಕ ಹೋಗಕೇವವೆ ಅದಕ್ಕ ಬರ್ತ ಿನ ನೀನು ಅಂತ ಹೇಳಿ ಕೇಳಾಕ್ತ್ತ ಚಿನ್ನಿನ
ಹೌದ್ ನಕ ಯಾವಾಗ ಹೋಗ್ತಿರಕ್ಕ
ನಾಕ್ ದಿನ ಬಿಟ್ಟ ಹೋಗಣ ಅಂತ ಹೇಳಿ ಏಕಾದ್ರ ಸ ಇರ್ತತಲ್ಲ ಅವತ್ತು ಏಕಾದಸಿ ದಿವ್ಸ ಪಂಡಾಪುರ ಪರದಾಗ ಇರ್ಬೇಕ ನಾವ ಮದಲಲೆ ರಷ್ಮ ಚುಾಳಿರ್ ತತ್ವಾ ಪಂಡ್ರಾಪುರದಾಗ ಏಕಾದಶಿ ಅಂತ ಹೇಳಿ ಬಾಳ ರಶ್ ಇರ್ತೈತಿ ಅದ್ರ ಸಂಬಂಧ ಒಂದು ಎರಡು ದಿನ ಮತ್ಲ ಹೋಗಿ ಮೊದ್ಲ ದರ್ಶನ ಅದು ತೊಗೊಂಡೆ ಎಾಾದಶಿ ದಿವಸ ದರ್ಶನ ಮಾಡ್ಕೊಂಡ್ರ ಬರ್ತೈತಿ ಅಂತ ಹೇಳಿ ಅನ್ಕೊಂಡೇವೆ. ಮತ್ ನಾವ ಅಷ್ಟ ಆಗೇವೆ ಜೊತೆಗೆ ನೀನು ಬರ್ತೀನ ಮತ್ ನೀನು ಎಲ್ಲಿ ಹೋಗಿಲ್ಲಲ್ಲ ಲ್ಲ ಅದಕ್ಕ ನಮ್ ಜೊತಿ ಬರ್ತೀನ ಅಂತ ಹೇಳಿ ಕೇಳಕ್ ಹಚ್ಚಿದ್ನಿಂಗ
ಹ್ಮ್ ಬರ್ತೇನೆಕ್ಕ ಹೆಂಗ ಪಂಡ್ರಾಪುರ್ಕ್ ಹೋಗ್ಬೇಕಾದ್ರ ಯಾವ ಊರ್ ಮ್ಯಾಗ ಹೋಗಕಿರಕ ಪಂಡ್ರಾಪುರ್ ಒಂದನು ಅಥವಾ ಮತ್ ಯವನಾರ ನೋಡ್ಕೊಂಡ್ ಹೋಗ್ತಿರೋ.
ಪಂಡ್ರಾಪುರಕ್ಕೆ ಒಂದ ಏನಲ್ಲ. ಅಲ್ಲ ಹೋಗುವ ಮುಂದ ಇಲ್ಲಿಂದ ಇದು ಬಿಜಾಪುರ್ ಬರ್ತತೆ ಬಿಜಾಪುರ್ ಗೋಳ ಗುಮಟ ಬರ್ತತೆ. ಗೊಲ್ಗುಮ್ಮ್ ತ್ತ ನೋಡ್ಕೊಂಡು ಆಮೇಲೆ ದಾನಮ್ ದೇವಿ ಬರ್ತತಿ.
ಹ ಗುಡ್ಡಾಪುರ ದಾನಮ್ಮ ದೇವಿ ಹೌದಕ್ಕ ಹೇಳ್ತಿ ರ್ ಅದು ಗುಡಿ ಚಲೋಯಐತೆ
ಹಾ ಅಲ್ಲಿ ಪ್ರಸಾದ್ ಇರ್ತತಿ ಆ ಮಧ್ಯಾಹ್ನ ಹೊತ್ತ. ತಿಗಂದ್ರ ಅಲ್ಲಿ ಹೋಕ್ಕವೆ ನಾವ ಈ ಬಿಜಾಪುರ್ ಹ್ಮ್ ಬಿಜಾಪುರ ಗೋಳ ಗುಮಟ ಅದು ಎಲ್ಲ ನೋಡಿ ಅಲ್ಲಿಂದ ಮತ್ತು ಇದಕ್ಕೆ ದನಮ ದೇವಿ ಗುಡಿಗೆ ಹೋಗಿ ದರ್ಶನ ಅದು ಮಾಡಿಕೊಂಡು ಊಟ ಮಾಡಕ್ ಹೋಗೋಡ ಅದ ಊ ಟೈಮಿಗೆ ಸೀದಾ ಕರೆಕ್ಟ್ ಹೋಗಕೇವ ಅಲ್ಲೆ ಊಟ ಇರ್ತತ್ತೇ ದಾನಮ್ಮ ದೇವಿ ಆದ ದನಮ್ ದೇವಿದ ಅಂದ್ರ ಗುಡಿಯದು ಎಲ್ಲ ಬಾಳ ದೊಡ್ಡದ ಐತಿ ಅನ್ನ ಪ್ರಸಾದ ಐತಿ ಆಮೇಲೆ ಆ ದೇವಿಗೆ ಮೂರ ಅಲಂಕಾರ ಮಾಡ್ತಾರ.
ಹ್ಮ್ ಹ್ಮ್ ಅಕ್ ಅ ಕ್ಕ ಮೂರ್ ಅಲಂಕಾರ ಅಂದ್ರಕ್ಕ.
ಅಲಂಕಾರ ಅಂದ್ರೆ ದೇವಿಗೆ ಚಂದಗೆ. ರೆಡಿ ಮಾಡಿ ಈಗ ಮುಂಜಲಿ ವತ್ತು ಸಣ್ಣ ಹುಡುಗಿನಮ್ಮ ಆ ಟೈಪ್ ಕಾಣುವಂಗ ದೇವಿಗಲಂಕಾ ಮಾಡ್ತ ಹ ನೀ ನೋ
ಹ್ಮ್ ಇಲ್ಲ ಇಲ್ಲ ಅಕ್ಕ ನಾನು ನೋಡಿಲ್ಲ ಬಿಡು ಅಕ್ಕ ಆ ಕಡೆ ಎಲ್ಲಾ ಹೋಗಿಲ್ಲ ನಾನ
ಹಾ ಅದಕ ನನ್ಗ ಬಾವ ಅಂತ ಹೇಳಕ್ ತಿದ್ದ ಅಲ್ಲೇ ದಾನಮ ದೇವಿ ಹೋದಿವವಿ ಅಂದ್ರ ಮುಂಜೆಲ್ಲೆ ಸಣ್ಣ ಹುಡುಗಿ ಟೈಪ್ ಅಲಂಕಾರ ಮಾಡಿರ್ತಾರ ಮಧ್ಯಾಹ್ನ ಆ ತಂದ್ರ ಮ ಏ ನದ್ ಮತ್ತ ಒಂದ್ ಸ್ವಲ್ಪ ವಯಸ್ಸಿನ ಹುಡುಗಿನ ಅಲಂಕಾರ ಮಾಡತಾರ ಒಯ ವ ವಯಸ್ಸಿಂದ ಅಲಂಕಾರ ವಯಸ್ಸಿನ ಹುಡುಗಿನ ಅಲಂಕಾರ ಮಾಡ್ತಾರ ಆಮೇಲೆ ಮತ್ತ ಸಂಜೆ ಮುಂದ ಸಂಜೆ ಮಠ ಇರ್ತೈತಿ ಅದ ಆಮೇಲೆ ಸಂಜೆ ಅದ್ಮೇಲೆ ಮುಪಾನ್ ಮುದುಕಿಗತೆ ಅಲಂಕಾರ ಮಾಡತ ಸರದೇವಿನ
ಮ ಮೂರ್ ಸಲ ಪೂಜೆ ಮಾಡ್ತಾರ ನಕ್ಕಾ
ಹಾ ಮೂ ಮೂರ ಅಲಂಕಾರಾರ್ ಮಾಡ್ತ. ತರ.
ಹ್ಮ್ ಹ್ಮ್.
ಮೂರ ಅಲಂಕಾರ ಮಾಡ್ತ ಹತಾರಾ.
ಹ್ಮ್.
ಅದ್ಕ ನೀನು ಬಾರ್ವಾ ನಿನ್ಗೂ ತೋರ್ಸ್ದಂಗ ಅಕ್ಕೇತಿ. ನೋಡ್ದಂಗ ಕತಿ ಅಂಂತೇಳಿ ನಿನಗೆ ಇದು ಮಾಡಕ ಹೊಂತೀ.
ಹೌದ ನಕ ಗದ್ಗಿರ್ತತಿ. ಚಕ್ಕಾರ್ಲ್ಲ.
ಹಾದ.
ಹ್ಮಕ. ನೆಟ್ವರ್ಕ್ ಇದ್ದಲ್ ಬಾಕಾ ನೆಟ್ವರ್ಕ್ ಇದ್ದಲ್ಲಿ ಹ್ಮ್ ಹ್ಮ್ ಅಕ್ಕ
ಇ ಇದು ಅಷ್ಟ ಏನು ಗದ್ದಲಿ ಇರೋದಿಲ್ಲ ಆ ಗುಡಿ ನೋಡಾ ಅದು ಮಾಡಾಕಯ ಎಲ್ಲ ಚಂದದ. ಅದಕ್ಕ ಬರ್ತೀನ ಅಂತ ಹೇಳ್ದ. ಇವಾಗ. ಹೋಗಣ ಇಲ್ಲಿ ಹ ಬಿಜಾಪುರ್ ಹೋಗಿ ಅ ಅನ್ನ ನೋಡಿ ಅಲ್ಲೇ ಇದಕ್ಕ ಗುಡ್ಡಾಪುರ ದಾನಮ. ಹೋಗಿ ಅವತ್ ಮಧ್ಯಾಹ್ನ ಅಂದ್ರೆ ಮಧ್ಯಾಹ್ನದ ಒಂದುಲಂಕಾರ ನೋಡಕ್. ಕ್ಕೆತೆ ಊಟ ಮಾಡಿ ಆಮೇಲೆ ಸಂಜೆಕ್ ಒಂದ್ ಅಲ್ಲೇ ಸ್ವಲ್ಪತ್ ಕುಂತು ರೆಸ್ಟ್ ಅದು ಮಾಡಿ ಸಂಜೆಕ್ ಒಂದ್ ಅಲಂಕಾರ ನೋಡಕ್ ಆಕತೆ ಸಂಜಿಗ್ ಒಂದಲಂಕಾರ ಕಾರ ನೋಡಿ ಆಮೇಲೆ ಮುಂಚೆಲಿ ಅಲ್ಲೇ ಒಂದ್ ದಿನ ಇರಾಕ್ ರೂಮ್ಸ್ ಅದು ಎಲ್ಲ ಅದಾವ ಎಲ್ಲಾ ಫೆಸಿಲಿಟಿ ಐತೆ ಅಲ್ಲಿ ಗುಡಿಯಾಗುನು
ಹ್ಮ ಕ
ಅದ ಇದ್ ಫೆಸಿಲಿಟಿ ಐತೆ ಎಲ್ಲಾ ಅವತ್ ಒಂದ್ ರೂಮ್ ಹಿಡನ್ ರೂಮ್ ಹಿಡುದ ಅಲ್ಲೇ ಇರುನ್ ರೆ ಮತ್ತ ಸಂಜೆ ಮು ಹ್ಮ್ ಹ್ಮ್ ಹ್ಮ್ ಸಿಕ್ತಾವ ಅವರು ಗುಡಿವ ದವ ಸಿಗ್ತಾವ ಅದನ್ನ ಹ ನಾವ್ ಅಲ್ಲಿ ಹೋಗಿ ರೂಮ್ನಾಗ ಇದ್ದು ಸಂಜೆ ಮುಂದ್ ಒಂದ್ ಅಲಂಕಾರ ಮಾಡ್ತಾರೆ ಹತಾರ ಸಂಜಿ ಮುಂದ ಇದಿಂದ ಒಂದ್ ಅಲಂಕಾರ ನೋಡನ್ ರೇ ನೋಡಿ ಅವತ್ತ ಒಂದ ದಿನ ಆಯ್ತ ಅಲ್ಲೇ ಇದ್ದು ಬೆಳಿಗ್ಗೆ ಮತ್ತ ಮುಂಜಾಲೆ ಎದ್ದು ರೆಡಿ ಆಗಿ ಇದಕ್ ಹೋಗನ್ ರೀ ತರ್ಜಾಪುರ್ಕಹೋಗುನ
ಹ ಅದ ರೂಟ ನ ಕ ಹ ಹಾ ಹಾ
ಅದ ಊಟ ಸೋಲಾಪುರ್ ಹೋಗ ಹನಾ ಸೋಲ್ಲಾಪುರ್ಕ್ಕೆ ಹೋಗಿ ಅಲ್ಲೇ ಸ ಸೋಮೇಶ್ವರ್ ಗುಡಿ ಬರ್ತೈತೆ ಸೋಲಾಪುರದಾಗ ಅದನ್ನ ನೋಡುಣ ಅದನ್ನ ನೋಡಿ ಆಮೇಲೆ ಅ ತುಳಜಾಪುರ ಹೋಗುನ
ಹ್ಮ್ ನಕ್ಕ
ತುಳಜಾಪುರ್ಕ್ಕೆ ಹೋಗಿ ತುಳ್ಜಾಪುರ ತುವಜಾ ಭವಾನಿ ದರ್ಶನಕ್ಕೆೈತೆ ಅವತ್ ತಾ ಒಂದಿನ ಅಲ್ಲೇ ಇರುಣಾ. ಅಲ್ಲೇ ಇದ್ದ್ ವಸ್ ತಿ ಮಾಡಿ ದರ್ಶನ ಅದು ಮಾಡ್ಕೊಂಡ್ ಅಲ್ಲಿ ಗದ್ಲು ಬಾಳ ಇರ್ತತಿ.
ಎಲ್ಲಕ್ಕ ತುಜಾಪುರ್ ಅಂಬಾಬೋನೀನ.
ಹಾ ಹಾ ತುಜಾಪುರಂಬಾಬವಾನಿ ಗದ್ಲು ಬಾಳ ಇರ್ತತಿ ಹ ಅಲ್ಲೇ ನೋಡ್ ಕೊಂಡೆ ಮ ತಿರುಗಿ ಒಂದಿನ ಅಲ್ಲಿ ಒಂದಿನ ವಸ್ ತಿದ್ರ ಸಂಜೆ ಮುಂದ್ ಎಲ್ಲಾ ಫ್ಲಾ ಕ್ಯತೆ ಅಲ್ಲಿಗದ್ಲೆ ಇರುದಿಲ್ಲಾ. ಸಂಜೆ ಮುಂದ್ ಮತ್ತೊಮ್ಮೆ ದ ನಕೆತೆ ಅ ದ ದರ್ಶನ ತಗೋನಾ.
ಹ್ಮ್
ದರ್ಶನ ತಗೊಂಡ ಮತ್ತ್ ತಿರ್ಗಿ ಅಲ್ಲೇ ಒಂದ್ ದಿನ ವಸ್ತಿ ಇದ್ದ ಮರನೇ ದಿವ್ಸ ಪಂಡ್ರಾಪುರ್ಕ್ ಹೋಗೋಣ.
ಈಗ ಅಂಬಾ ಬೈ ಇದುಕ್ ಹೊಕ್ಕೇವಕ್ಕ ನಾವ್ ತುಜಾಪುರ್ ಕ್ಕಾ ಅಲ್ಲಿ ಗುಡಿ ದೋಡ್ದೈ ತೇನಕ ಅದು.
ಹಾ ಗುಡಿ ದೊಡದ್ ಐತಿ ಮ ನಿಮ್ ಗುಡಿ ಅಲ ಶಿವಾಜಿ ಮಹಾರಾಜ್ ಜರ್ ಕಟ್ಸಿದ್ದ. ದಾ ದೇವಿಗಿ ಆ ದೇವಿಗೆ ಅಷ್ಟು ಆಭರಣದಾವಂದ್ರ ಮೈ ಮೇಲೆ ದೇವ್ರ್ಗೆ ಆಹ ಶಿವಾಜಿ ಮಹಾರಾಜರು ಮಾಡಿಸ್ ಕೊಟ್ಟಿದ್ದು ಅಂತವ್ ಎಲ್ಲಾ ದೇವಿ ಕುವ ಅಷ್ಟು ಜಗ ಮಗ ಜಮ ಮಗ ಅಂತಳ್ ನೋಡುವ ದೇವಿ ಅಷ್ಟು ಬಂಗಾರ ಐತಿ ಅಷ್ಟು ಪೂಜಾ ಪುನಸ್ಕಾರ. ಎಲ್ಲಾ ಮಾಡ್ತಾರಲ್ಲ ನೋಡಾಕ ಎರಡು ಕಣ್ಣಸಾಲ್ದ್ ನೋಡ ಹಂಗ.
ಹ್ಮ್ ಹ್ಮ್ ಹ್ಮ್ ಹಂಗಾರ್ ದೊಡ್ಡು ಗುಡಿ ಇರ್ಬೋದ.
ಹ್ಮ್ ದೊಡ್ಡ್ ಗುಡಿ ಐತ್ಯಾ. ಅದರ್ ಸಂಬಂಧ ನೀ ಬರ್ತೀನ ಅಂತೇಳ್ ಹಚ್ಚಿದ್ದ.
ಹೌದ್ನಾ ಅಕ್ಕ ಬರ್ತೇನೆಕ್ಕ ಈಗ ತುಜಾಪುರ್ಲಗ್ ಒಂದ್ ದಿನ ವಸ್ತಿ ಇರ್ ಇರ್ತಿರ್ನಕ್ಕ.
ಹಾ.
ಹ್ಮ್. ಹಾಮ್ಯಾಗ. ಪಂಡ್ರಾಪುರ್ಕ್ಕ ಹೋಗುದ.
ಹಾ ಆಮೇಲೆ ಪಂಡ್ರಾಪುರ್ಕ್ ಹೋಗುನಾ. ಪಂಡ್ರಾಪುರ್ ಹೋಗಿ ಅಲ್ಲೇ. ಪಂಡ್ರಾಪುರ್ದಾಗ್ ಗೋಪಾಲ್ ಪೂರಾ. ಮತ್ ಅಲ್ಲಿ ನೋಡಾಕದಾವ್ ಬರೇ ಪಂಡ್ರಾಪುರುದ್ ಗುಡಿ ಅಷ್ಟ ಅಲ್ಲ.
ಮಾ ಕರ ನಾನ್ ಕರ ಅಕಡೆ ಹೋಗಿ ಇಲ್ಲ ಬಿಡಕ್ಕ
ಹಾ ಇಲ್ಲ ಅಲ್ಲಿ ನೋಡೋಕ ಎಲ್ಲ ಇದು ಅದಾವ ಗೋಪಾಳ್ಪುರ್ ಅಂತ ಐತಿ ಆಮೇಲೆ ವಿಟ್ ವಿ ಹಟಲ್ ಒಂದು ಒಂದು ಗಾರ್ಡನ್ ಮಾಡ್ಯಾರ ಅಂದ್ರೆ ದೊಡ್ಡ ವಿಟ್ಟ ಚಟಲನ್ ಮೂರ್ತಿ ಟೀಟಾ, ಸ್ಟ್ಯಾಚು ಆಯ್ತಾ ಅದು ದೊಡ್ಡ ಸ್ಟ್ಯಾಚು ಇಟ್ಟಾರ ಆ ಸ್ಟ್ಯಾಚುದಾಗ ಒಳಗ ಈಗ ಎಲ್ಲಾ ದೇವ್ರದ ಆ ದೇವ್ರದ ಮಹಿಮಾ ಏನೇನ್ ಅಂತ ಹೇಳಿ ಎಲ್ಲಾ ಸ್ಟ್ಯಾಚು ಮಾಡಿ ಮಾಡಿ ಮಾಡಿ ಮಾಡಿ ನಿಂದ್ರಶಾರ ಗಾರ್ಡನ್ ಗತ್ತೆ ಮಾಡ್ಯಾರ ಆಮೇಲೆ ಹುಡುಗೂರ್ಗೆ ಒಂದಿಷ್ಟ ಇಷ್ಟ ಆಟ ಆಡಕ್ಕ ಈ ಜಾರ್ಗುಂಡಿ ಆಮೇಲೆ ಮ್ಯೂಸಿಕ್ ಚೇರ್ ಆಮೇಲೆ ಅ ಏನೋ ಒಟ್ಟ ಆಟ ಆಡಕ್ ಹುಡುಗುರ್ರಿಗೆಲ್ಲಾ ಅದಾವ
ಹ್ಮುಅಕ್ಕಾ
ಅದ್ನಷ್ಟು ನೋಡ್ಕೊಂಡು ಇೊಬ್ಬನ್ ಅಷ್ಟ್ ನೋಡ್ಕೊಂಡ್ ಸಂತತ್ ಸಕುಬಾಯಿ ಅಂತ ಅಂತ ಹೇಳಿ ಪಿಕ್ಚರ್ ಬಂದಿತು ನೋಡಿನ
ಹ್ಮ್ ಹ್ಮ್ ನೋಡಿ ನಕ್ಕ ಆರ್ತಿದ ಏನೋ ಬಂದಿತ್ತಲ್ಲಕ್ಕ ಹಾ ಹಾ ಅಕ್ಕ.
ಆ ಸಂತಸಕುಬಾಯಿ ಮದ್ಲ ಒಳಕ್. ಕಲ್ಲು ರುಬ್ಬು ಕಲ್ಲ ಅ ಎಲ್ಲಾ ಅದವು ಆಕ ಆಕಿ ಯೂಸ್ ಮಾಡಿದ್ದು ಮಣ್ಣಿನವು, ಎಲ್ಲಾ ಚಪಾತಿ, ಮನಿ ಆಮೇಲೆ, ಗಡಿಗಿ. ಇವೆಲ್ಲಾ ಅದಾವಲ್ಲೇಲ್ಲ. ಸಣ ಸಕು ಬಾಯಿ ಯೂಸ್ ಮಾಡಿದ- ಇವೆಲ್ಲಾ ಐಟಮ್ ಅದಾವ. ಅಲ್ಲಿ ಹೋಗಿ ಹಾ ಅಲ್ಲಿ ಹೋಗಿ ಅದನೆಲ್ಲಾ ನೋಡ್ಕೊಂಡ್ ಬರಕೈತಿ ಆಮೇಲೆ, ಗೋಪಾಲ್ಪುರ್ ಅಂತ ಹೇಳಿ ಅಲ್ಲಿ ಥೈತಿ ಅಲ್ಲಿ ಹೋಗಿ ಮನ್ ಸ್ವಲ್ಪ ಮೆಟ್ಲ ಅದಾವ ಮೆಟ್ಲ ಹ ತ್ತೀ ಅಲ್ಲಿ ಮ್ಯಾಲ ಹೋಗ್ಬೋದಾ ಮ್ಯಲ್ ಹೋಗ ಈ ಅಲ್ಲಿ ಹೆಚ್ಚನ್ ಹೆಚ್ಚ ಈ ಆಟೋಕಿಂತ ಟಾಂಗ. ಕುುದುರಿಟಾಂಗ ಹ್ಮ್ ಹ್ಮ್ ಹ್ಮ್ ಕುದು್ರಿ ಟಾಂಗ ಸಿಕ್ ತವ ಕುದ್ರಿ ಟಾಂಗ ದಾಗ ಹೋಗಾಕ ಹುಡ್ಗುರ್ಗಿ ಮಜಾ ಅನಸ್ತತೆ ಅದಕ್ಕೆ ಕುದು್ರಿ ಟಂಗ ಕ ಅಷ್ಟು ಕರ್ಕೊಂಡು ಹೋದಿವಿ ಅಂದ್ರೆ ಹುಡುಗರು ಖುಷ್ ಆಕಾರೆ ಅದ ಹಿಂಗೆಲ್ಲ ಅಡ್ಡೆಡುದ್ ದೈಐತೆ ಅದಕ್ ಮತ್ತ ನೀನು ನಿನ್ ಮಗಳನ್ನ ಕರ್ಕೊಂಬಂದಿ ಅಂದ್ರ ನಮ್ಮ ಜೊತೆ ನಿನಗೂ ಟೈಮ ಪಾಾಸಕ್ಕೆತೆೆ ಎಂಜಾಯ
ಇಲ್ಲಕ್ಕ ಅಕ್ಕಡಿ ಅಕ್ಕಡಿ ಪ್ರವಾಸನ ಮಾಡೇ ಇಲ್ಲಕ್ಕ ಆ ಕಡೆನು ಹೋಗೇ ಇಲ್ಲ ನಾನು ನಾ ಈ ಕಡೆ ಉಡುಪಿ ಮಂಗಳೂರು ಧರ್ಮಸ್ಥಳ ಕಟೀಲು ಇವನ್ನ ಎಲ್ಲಾ ಜಡ್ ೊಂಡ್ಂದ ನ ಕ ಪಂಡ್ರಾಪುರ್ ದಾನಮ್ಮ ದೇವಿ ನೋಡ ಇಲ್ಲ ನಾನ ನಾನು ಬರ್ತೇನೆ ಯಾವಾಗ್ ಬಿಡುದಕ್ಕ
ಇನ್ನೊಂದ್ ನಾಲ್ಕ್ ದಿನ ಬಿಟ್ಟ ನನ್ಗ ಹೇಳ್ತೇನೆ ಅದು ಪಂಡ್ರಾಪುರಕ್ಕ ಹೋದ್ವಿ ಅಂದ್ರೆ ಏಕಾದಿಸಿಿ ದಿವ್ಸ ನಮ್ಗ ಇದು ಆನ್ಲೈನ್ ದರ್ಶನ್ ಇರ್ತತಿ ಅಲ್ಲಿ
ಹೋ ಅಲ್ಲಿ ಅಲ್ಲಿ ಆನ್ಲೈನ್ ರ್ ನಕ್ಕ
ಅಲ್ಲಿ ಆ ಆನ್ಲೈನ್ ದರ್ಶನ ಇರ್ತೈತೆ ಅದು ಫ್ರೀ ಇರ್ತತಿ ಅದ ಆನ್ಲೈನ್ ದರ್ಶನ ಅಂತ ತಗೊಂಡ್ಿವವಿ ಟಿಕೆಟ್ ಮಾಡಿಸ್ಕೊಂಡಿವ ಅಂದ್ರ ನಾವ ನಮ್ಗ ಟೈಮಗ್ ಹ ವಿ ಅಂದ್ರ ಒಂದ್ ಅರ್ಧ ತಾಸನ್ಯಾಗ ಅಂದ್ರ ನಮ್ದ ಪಳಿ ಬಂದ್ ಬಿಿಡ್ತತಿ.
ಹ ಅಂದ್ರೆ ಈಗ ನಾವ್ ಪಂಡ್ರಾಪುರಕ್ ಹೋಗ್ಬೇಕಾರ ಮೊದ್ ಆನ್ಲೈನ್ ಟಿಕೆಟ್ ಮಾಡ್ಸ್ಕೊಬೇಕ
ಹಾ ಹಾ ಹಂಗ ಮಾಡಿಸಕೊಂಡ್ವಿ ಅಂದ್ರ ನಮಗ ಅಲ್ಲಿ ಹೋಗಾಕ್ ದರ್ಶನ ಅದು ಮಾಡಾಕ ಈಸಿ ಆಗ್ತ.
ಹಓ ಪಾಳೆ ಹಚ್ಚಲೆ ಪಾಳೆ ಹಚ್ಚುಲೆ ನಮ್ದ. ಬಂದಬಡ್ತ.
ಹಾ ಹಾ ಹಾ ಹಾ ಹಾ ಹಾ ಅದ್ರ ಸಂಬಂಧ ಮೊದ್ಲ ನಿನ್. ನಿಂದ ನಿನ್ ಮಗಳದ ಆಧಾರ್ ಕಾರ್ಡ್ ಹಾಕ ನಾವು ಆಧಾರ್ ಕಾರ್ಡ್ ಕೊಟ್ಟು ಆನ್ಲೈನ್ ದರ್ಶನದ ಟಿಕೆಟ್ ತಕೋತೇವೆ ಎರಡು ನೀನು ನಿನ್ ಮಗಳದ ನಮವು ಅಷ್ಟ್ ತಕೊಂತೇವೆ ತಕೊಂಡ್ ಹೂಗಾಕ. ಅಕೇತ. ಅಂದ್ರೆ ಈಸಿ ಆಾಕೇತೆ ಅಲ್ಲೆಲ್ಲಾ ನಮ. ನಮಗೆ.
ಹೌದ ಹೌದ. ಮತ್ತ ಅಲ್ಲೇ ಇರ್ಕೊ ಇರಾ. ದು ರೂಮ್ ಅದು.
ಅಯ ಜಗ್ಗೆ್ಯದಾವ್ ಬರ ಇವ ದೊಡ್ಡ. ಊರದ ಬೇಕಾದಷ್ಟು ಲಾರ್ಜ್ ಆಗ್ಯಾವ ಆಮೇಲೆ ಗುಡಿವ ಛತ್ರ ಅಂತ ಹೇಳಿ ಇರ್ತಾವ ಅವ. ಒಂದ. ರೂಮಿ ನವು ಕೊಡ್ತಾರ ಅವ ಛತ್ರ ನಮ್ಗ ಸಿಗುದ ಡೌಟ್ ಅವ. ರೂಮ್ ಸನ್ಕಾರು ಜಗ್ ಗ್ದ ಇರ್ತಾವ.
ಹಾ.
ಹೋಗಾ ಕಕ್ಕೆೇತೆ
ಅಂದ್ರಕ್ಕ ಅಲ್ಲಿ ರೂಮನು ಆನ್ಲೈನ್ ಮಾಡ್ಬೇಕು ಅಥವಾ ಏನ್ ಅಲ್ಲಿ ಹೋದ್ ಗುನ ರೂಮ್ ಕೊಡ್ತಾರಕ್ಕ
ಏ ಆನ್ಲೈನ್ ಏನ್ ಮಾಡುದು್ ಬೇಡ ಯಾಕೆ ಯಾಕಂದ್ರ ರೂಮ್ಗಳುಳ ಜಗ್ಗಿರ್ತ ಇತವಾ ಹೋಗಿ ನಮ್ದು ಖಾಯಮ ಒಂದ ಅಲ್ಲಿ ಲಾಜ್ ಐತೆ ನಾ್ ನಾವು ಹೊ ಆದಾಗ ನಮ್ಮ ಮನೆಯವರು ನಾವು ಎಲ್ಲಾ ಹೋಗಿರ್ತೇವಲ್ಲ ಅವಾಗ ಹೋದಾಗ ಅವ್ರು ಪರಿಚೆ ಆಗ್ಿಬಿಟ್ಟು. ಟಾರಾ. ಹಂಗಾಗಿ ಈ ನಾವು ಹೋಗಿ ಕೇಳಿದ್ವಿ ಅಂದ ಅವರು ನಮಗ ಕೊಟ್ಟ ಬಿಡ್ತಾರ ರೂಮ್ಸ್ ಹಂಗಾಗಿ ಹಾ ಹಂಗಾಗಿ ರೂಮ್ಂದ ಏನ ಚಿಂತೆಿ ಮಾಡೋಂಗಿಲ್ಲ
ಹ್ಮ್ ಹ್ಮ್ ಹ್ಮ್ ಹಂಗಲೋ ಯಾಕಂದ್ರೆ ನಮಗೂ ಮರಾಠಿ ಮಾತಾಡಕ್ ಬರಂಗಲತ ಅಲ್ಲೆಲ್ಲ ಮರಾಠಿ ಅಂತಲ್ವಾ
ಹ್ಮ್ ಅದೇ ನಮ್ಮ ಮನೆಯವರು ಮಾತಾಡ್ತೋ್ ತಗೋಿ ಏನ್ ಚಿಂತೆ ಮಾಡಿ
ಹ್ಮ್ ಹಿಂಗಾಗಿ ಆಕಡೆ ಎಲ್ಲ ನಮ್ಮ ಮಹಾರಾಷ್ಟ್ರ ್ರಿಪ್ಪ ಮಾಡಿಲ್ಲಕ್ಕಪ್ಪ
ಹಾ ಹಾ ಎಲ್ಲ ಈಗ ಜನಕ್ಕೆ ಏನಾಗತ್ತ ಅಂದ್ರ ಎಲ್ಲಾ ಕಡಿಂದ ಜನ ಬರ್ತಾರಲ್ಲ ಅವ್ರಗಿ ಯ ಯ ಭಾಷೆ ಮಾತಾಡ್ರ ಏನೇನ ಅಂತ ಹೇಳಿ ಈಗ ಜನಕ್ ಗೊತ್ತಾಗೈತಲ್ಲ ಈಗ ಅವರು ಸ್ವಲ್ಪ ಸ್ವಲ್ಪ ಕನ್ನಡ. ಕಲ್ಯಕ್ ಮುಂತಾರೆ ಮರಠ ಮಹಾರಾಷ್ಟ್ರ ಅದವರು ಸ್ವಲ್ಪ ಸ್ವಲ್ಪ ಕನ್ನಡ ಕಲಿಯಾತಾರೆ ಈಗ ನಾವು ನಮ್ಗ್ ಮರಾಠಿ ಬರ್ಲಿಕ್ಕರು ನಾವು ಹಿಂದಿ ಮಾತಾಡ್ತೇವೆ ನಮಗ್ ಅವ್ರಿಗೆ ಹಾ ಹಿಂದಿ ಮರಾಠಿದಾಗ ಸ್ವಲ್ಪ ಅಷ್ಟ ಪಫರ್ಕ ಇರ್ತೈತಿ ಅವ್ರಿಗೆ ತಿಳಿತೇತೆ ಮಾತಾಡ್ತಾರ ನಮ್ಮ ಮತ್ತ ಕನ್ನಡ ಮಾತಾಡೋ್ರ ಅವ್ರ ನಾವು ಕನ್ನಡ ಅವಾಗ್ ಮಾತಾಡುದು ಅವ್ರ ಮರಾಟೆಗ ಮಾತಾಡ್ತಾರ ಹಂಗ ಅಷ್ಟ